ಚಣ
ಏನ್ ಮಾಡ್ತಾ ಇದಾರ್ ಬರು
ಏ ಅಲ್ಪ ಇವಾಗ ಊರಿಗೆ ಬಂದಿ ಹಾ ಹ್ಮ್ ಇವಾಗ ಬನ್ನಿ ಒಂದ್ ತಾಸ ಆಯ್ತು
ಹಾ ಹಾ
ಹ್ಮ್ ಊಟಾಯ್ತಾ
ಹಾ ಊಟ ಜಾಸ್ತಿವಾಗ ಆಯ್ತಾ
ನೀನು ರೊಟ್ಟಿ ಮಾಡ್ಯರ
ಹಾ ರೊಟ್ಟಿ ಅನ್ನ ಸಾಂಬಾರು ಪಲ್ಯ
ಹೌದಾ ಅದೇನ ಮೆಸೇಜ್ ಬಂದದಲ್ಲ ಅಷ್ಟಲಿಿಂದ
ಹಾ
ಹಾಸ್ಲಿಂದ ಮೆಸೇಜ್ ಬಂದದಲ್ಲ ಹಟ್ಲ ಹಾಟ್ಲ ಕಡೆ ಅಂದ
ಮೆಸೇಜ್ ಬಂದದಾ
ಹ್ಮ್
ಏನ್ ಮಸ ಬಂತ
ವಾಸನಾವದಿ ಬಗನೆ ಮದಸ
ಹೌದಾ
ಹ್ಮ
ಏನ ಗೊತ್ತಿಲ್ಲ ನೋಡಿಲ್ಲ ನಾನು
ನಾರ್ಮಲ್ ಮೆಸೇಜ್ ಬಂದತಪ್ಪ
ಹೌದಾ ಎಷ್ಟುಟೆಗೆ ಬಂದಿತ್ತು
ಹಾಗ ಒಂದ್ ಗಂಟೆ ಆಯ್ತು ಒಂದ್ ತಾಸ ಆಯ್ತು
ಹ್ಮ್ ಹ್ಮ್
ಹ್ಮ
ಮತ್ತೆ ಎಲ್ಲಾ ಮನೆಯವರೆ ಎಲ್ಲಾ ಚೆನ್ನಾಗ ಅದಾರ
ಹ್ಮ ಎಲ್ಲ ಆರಾಮ್ ಅದ್ರಣ್ಣ ಅಲ್ಲಿ
ಹೌದಾ
ನಾವು ಈ ಕಡೆ ನಮ್ಮ ಅಕ್ಕರ್ ಮನೆ ಕಡೆ ಬಂದಿದ್ವಿ
ಹೌದಾ
ಜರಾಗ ಮತ್ತ ಮಾಡ್ರ
ಹ ಹಾ
ಈ ಕಡೆ ಯಾರಳ್ಳ ಮನೆಯೆಯಲ್ಲಿ
ಹೌದೇನು ಊಟ ಆಗ್ಯದ
ಹ್ಮ್ ನಾನನ್ ಅಲ್ಲೇ ನಷ್ಟ ಮಾಡೆಮಣಸು ಅಲ್ಲೇ
ಹ ಹಾ ಎಲ್ಲಿ ಟೌನ್ ಹೋಗಿದ್ರನಾ
ಹ್ಮ ತನಿ
ಹೌದಾ
ಹಾ ಹಾ ಹಾ
ಹ್ಮ್
ಅದೇ ಏನ್ ಇ ಇವಾಗ ಎಗ ಕೆಲ್ಸ ಮಾಡ್ತಾರ ಅವವತ್ತ
ಹ್ಮ್ ಕೆಲ್ಸಕ್ಕ ಹೋಗ್ಬಿಟ್ಟು ಬಂದೆ
ಹಾ ಹಾ
ಆ ಆಲ್ಮೋಸ್ಟ್ ಎಲ್ಲ ಇವತ್ತು ಬೆಳಗ್ಗೆತ್ತಲ್ಲ ವರ್ಕ್ ಇತ್ತು
ಹಾ ಹಾ
ಆಂಪ್ಯೂಟರ್ ವರ್ಕ್ ಇತ್ತಮೂಸ ಮಂದೆ
ಹಾ ಹಾ
ಮುಗೀತು ಬಂದೆ ಆಸ್ಲಿ ಬಂದೆ ಊಟ ಗಿಟ ಮಾಡ್ಕೊಂಡ್ ಬಂದ್ ರೂಮಲ್ಲಿ ಇದೀನಿ ನೋಡಿವ ಜಸ್ಟ್
ಹೌದಾ ನಿಮ ಫ್ರೆಂಡ್ ಏನೋರಗ ಒಂದ
ಹ ನಮ್ ಫ್ರೆಂಡ್ ಊರ್ಗ್ ಓತ್ನ ಅಂತಂತಂದ ಓದದು ಇನ್ನ ಹೋಗಿಲ್ಲಾ ಇರ್ಬೇಕ ಅನ್ಸುತ್ತ ನಾಳೆ ಓತನ ಇವತ್ತು ಓ್ತ ಗೊತ್ತಿಲ್ಲ
ನೋಡಿಯಾನ
ಹಾ ಇಲ್ಲ ಹೋಗ್ಲಿಲ್ಲ ಆ ಕಡೆ ರೋಮ್ ಅಲ್ಲಿ ಬಂದ್ರೆ
ಅದ
ಹ
ಹ ಹ ಸ್ಪೋರ್ಟ್ಸ್ ಅಲ್ಲಿ ಏನ್ ನೀವು ರನ್ನರ್ ಅಲ್ಲಾ
ಹಾ ಲಾಂಗ್ ರನರ್
ಲಾಂಗ್ ರನ್ರಾ ರನ್ನಿಂಗ್ ಮತ್ತೆ ಬೇರೆ ಏನಾದ್
ಹ ರನ್ನಿಂಗ್ ಮಾಡ್ತೀನಿ ಮತ್ತೆ ಅದ ಬಿಟ್ರೆ ಯಾಣ ಬಲ್ ಒಂದ ಆಡ್ತೀನಿ
ಹ್ಯಾಂಡ್ ಬಲ್
ಈಗ ಅನ್ ಮಾಡ್ತೀನಿ
ಯೋಗಾ
ಹಾ
ಅಂದ್ರೆ ಎಲ್ಲಾ ಆಸನ ಬರುತ್ತಾ ನಿಮ್ಗ
ಹ್ಮ್ ಇವಾಗ ಟಚ್ ಅಲ್ಲಿಲ್ಲ ಇವಾಗ ಜಸ್ ಟಚ್ ಅಲ್ಲಿಲ್ಲ ಒಂದ್ ತಿಂಗಳಗಳಲ್ಲಿಲ್ಲಿ ಫಾರ್ಮ್ ಬರ್ಬೋದು ಒಂದ್ ತಿಳ ಒಂದವರೆ ತಿಂಳ ಅ್ರ ರ್ ಆಗುತ್ತೆ ಬಂದ್ಬಿಡ್ತಾ
ಹೌದಾ ಹ
ಹ್ಮ್ ಹೆಂಗಂದ್ರ ಕಂಟಿನ್ಯೂಸ್ ಬೆಂಡಲ್ಲಿ ಇರುವ ಬೆಂಡ್ ಬೆಂಡ್ ಮಾಡ್ತಾನೆ ಇರ್ಬೇಕು ಆದ್ರೆ ಬಾಡಿ ಟಚ್ ಅಲ್ಲಿ ಇರತ್ತಿಲ್ಲ ಅಂದ್ರೆ ಟಚ್ ಅಲ್ಲಿ ಇರಲ್ಲ
ಪ್ರ್ಯಾಕ್ಟೀ ಇರ್ಬೇಕು
ಹಾ ಆಸನಗಳೆಲ್ಲಾ ಮಾಡ್ತೀವಿ ಭೋಜಂಗಾಸನ ಮಾಡ್ತೀವಿ ಚಕ್ರಾಸನ ಮಾಡ್ತೀವಿ ಎಲ್ಲಾ ಮಾಡ್ತೀವಿ ಆಸನಗಳಲ್ಲಿ ಒಂದು ಅಲ್ಲ ಆಲ್ಮೋಸ್ಟ್ ಅಲ್ಲ ಒಂದು ಇಪ್ಪತ್ ಇಪ್ಪತ್ತೈದು ಮೂವತ್ ಹಾಸನ ಮಾಡ್ಬೋದು
ಮೂವತ್ ಬರ್ತಾ ಎಷ್ಟ ಆಸನಗಳ ಅದ್ರಾಗ
ಜಾಸ್ತಿ ಸಿಕ್ಕಾ ಪಡದ ವಾಸನಗಳು
ಅಂದ್ರೆ ಒಂದ್ ಇಪ್ಪತ್ ಮೂವತ್ ಮಾಡ್ ತಂದ ಆಯ್ತು
ಹಾ ಇವ ಸೂರ್ಯ ನಮಸ್ಕಾರ ಮಾಡೋ ಟೈಮ ಅಲ್ಲಿ ಹನ್ನೆರಡ್ ಆಸನ ಮುಗ್ದ ಹೋಗುತ್ತಾ
ಹ ಸೂರ್ಯ ನಮಸ್ಕಾರ ದದಾ
ಹಾ ಸೂರ್ಯ ನಮಸ್ಕಾರದಲ್ಲಿ ಹನ್ನೆರಡು ಟೈಪ್ ಬರ್ತಾವ
ಹಾ ಅದ್ರನ್ನ ಡಪ್
ಹ್ಮ್ ಅದ್ರಲ್ಲಲ್ಲಿ ಹನ್ಡತೆ ನಾರ್ಮಲ್ ಅಂತತ್ರ ಆರಾಮಾಗಿ ಮಾಡ್ತೇವಿ ಸಿಕ್ಕಾಪಟ್ಟೆ ಅಬ
ಹಾ ಹಾ
ಭುಜಂಗಾಸನ ಚಕ್ರಾಸನ ಯಜರಾಸನ ಮತ್ತೆ ಉತ್ತರ ದಕ್ಷಿಣಾಸನ ಅವೆಲ್ಲಾ ಆಲ್ಮೋಸ್ಟ್ ಅಲ್ ಕವರ್ ಆಗುತ್ತೆ
ಹೌದಾ ಹ
ಹಾ
ಅಂದ್ರೆ ಸ್ವಲ್ಪ ಡಿಫಿಕಲ್ಟ್ ಇರ್ತಲ್ಲ ಅವ ಯಾವ ತರ ಇರ್ತಾವ ಮೇಡ
ಹವಾ ಅವು ಚಕ್ರಾಸನ ಡಿಫಿಕಲ್ಟ್ ಡಿಫಿಕಲ್ಟ್ ಅನಕನೋ ಇರುತ್ತ ಒಂದ್ ರಂಜಿಗೆ ಪತಿ ಮುಚ್ಚಸ ಆಸನ ಅಂತ ಅದೊಂದು ಅದೊಂದ ಡಿಫಿಕಲ್ಟೇ ಇರುತ್ತ
ಹ್ಮ ಹಾ
ಎಲ್ಲಾ ಆಲ್ಮೋಸ್ಟ್ ಎಲ್ಲ ಆ ಕಡೆ ಬಂದ್ ಬಂದ್ರೆ ಡಿಫಿಕಲ್ಟ್ ಇರುತ್ತೆ
ಟ್ಟ ಏನ ಒಂದ್ ಆರ್ತಿದಾವ
ಡಿಫಿಕಲ್ಟಾ
ಹಾಂ
ಏ ಡಿಫಿಕಲ್ಟ್ ಆಗ್ತಿಲ್ಲ ಸಿಕ್ಕಾಪಟ್ಟ ಅದ್ ದೊಡ್ಡ ಅದವ
ಹೌದ
ಹ್ಮ್
ಅಂದ್ರೆ ಎಲ್ಲರ ಹೆಸರು ಗೊತ್ತ ಅದ್ರದ್ದು
ಹ್ಮ್ ನಾವ್ ಎಷ್ಟ್ ಆಸನ ಮಾಡ್ತೀವಿ ನೋಡ ಅ್ರ ಎಷ್ಟು ಗೊತ್ತು ಇನ್ನ ದೊಡ್ ದೊಡ್ ಆಸನ ಅದಾವ
ಹಾ ಹಾ
ಆಲ್ಮೋಸ್ಟ್ ಅಲ್ಲಿ ನಾವವು ರನ್ನಿ ಪ್ಲಯರ್ ಅಲ್ಲ ಹಂಗಾಗಿ ತಲೆ ಅಷ್ಟು ಇದು ಮಾಡಕಲ್ಲ ಬೆಂಡಿಂಗ್ ಎಷ್ಟು ಬೇಕ ಅಷ್ಟು ಬೆಂಡಿಂಗ್ ಮಾಡಿರ್ತಲ್ಲ ಅಷ್ಟ್ ಆಸನ ಗೊತ್ತಿರ್ತಾವ ನಮ್ಗ
ಹೌದೌ
ಹಾ
ಮತ್ತೆ ಕಬಡ್ಡಿ ಅದಏನ ಆ್ತರಾ
ಹಾ ಪಫಸ್ಟ್ ಕಬಡ್ಡಿ ಪ್ಲೇಯರ್ ಇದೆ
ಹಾ ಹಾ
ಹ ಸೆವೆಂತ್ ವರೆಗೂ ಕಬಡ್ಡಿ ಪ್ಲೇಯರ್ ಆಡಿದೆ ಆಡ್ಬಿಟ್ಟು ಸೆವೆಂತ್ಂದ ಸ್ಟಾರ್ಟ್ ಮಾಡಿದ್ದು ಟ್ವೆಲ್ತ್ ವರೆಗ ಆಡ್ದಿದೆ ಕಬಡ್ಡಿನೇ ಕಬಡ್ಡಿ ಮುಗೀತು ಕಬಡ್ಡಿ ಮುಗಿದ್ಮೇಲೆ ಈಗ ರನ್ನಿಂಗ್ ಫೀಡ್ ಬಂದ್ಬಿಟ್ಟೆ ಕಬಡ್ಡಿ ಬಿಟ್ಬಿಟ್ಟೆ ಕ ಕಬ್ಬಡ್ಡಿ ಎಲ್ಲಿ ಎಂಜುರಿ ಆಗುವ
ಹಾ ಹಾ
ಇಂಜುರಿ ಆದ ಸಿಕ್ಕಾಪುಟ್ಟ ಇಂಜುರಿ ಆದದು ಕಾಲಗಲ್ ಒಂದ್ ಬಳ್ಳನು ಮುರುಗುತ್ತ ಮತ್ತೆ ಹ್ಮ್ ಕಾಲಲ್ಲಿ ಒಂದ್ ಬಾಳ್ ಮುಗ್ದತ್ತು ಮತ್ತೆ ಅದ ರಿಕವರಿ ಮಾಡ್ಕೊಂಡೆ ಒಂದ್ ಮೂರು ತಿಂಗ್ಗಳು
ಹ ಹ
ರಿಕವರಿ ಆದ್ಮೇಲೆ ಕಬಡ್ಡಿ ಅ ಸವಾಸ ಬಿಟ್ಟೆ ಯಾವಾಗ ಒಂಥರ ಮ್ಯಾಚ್ ಗೋತಾ ಇದೆ ಇವಾಗ ಅದನ್ನು ಬಿಟ್ಬಿಟ್ಟೆ ಹಾ ಹಾ ರೈಡ್ರು ಡಿಪೆಂಡಿಂಗ್ ಎರಡು ಮಾಡ್ತಿದ್ದೆ
ಹ ಹಾ ಮತ್ತೆ ಕ್ರಿಕೆಟ್ ಅದು ಆಡಲ್ಲ
ಆ ಕ್ರಿಕೆಟ್ ಆಡ್ತಿದ್ವಿ ಅಂದ್ರೆ ಕ್ರಿಕೆಟ್ ಆಲ್ಮೋಸ್ಟ್ ಅಲ್ಲಿ ಕಮ್ಮಿನೇ ಮೇನ್ ಅಂದ್ರೆ ಕಬಡ್ಡಿ ಫಸ್ಟ್ ಹಚ್ಚಿರೋದು ಕಬಡ್ಡಿ ಇತ್ತು ಫಸ್ಟ್ ಐ ಜಂಪ್ ಮಾಡ್ತಾ ಇದ್ದೆ ನಾನು
ಹ ಹ
ಐ ಜಂಪ್ ಅಂತಐ ಐ ಜಂಪ್ ಮಾಡ್ತಾ ಇದ್ದೆ ಐ ಜಂಪ್ ಅಲ್ಲಿ ಸಕ್ಸಸ್ ಕಾತಾ ಇದ್ದೆ ಡಿಸ್ಟ್ರಕ್ ಲೇವಲ್ ವತಾಯತ
ಹಾ ಹಾ
ಏನ್ ಮಾಡಿದೆ ಕಬಡ್ಡಿ ಬಾಳ ಟೈಮ ಅ್ ಬಿಟ್ ಬಿಡ ಬರೇ ಕಬಡ್ಡಿ ಆಡಕ್ ಸ್ಟಾರ್ ಮಾಡಿದೆ ಆಮೇಲೆ ಕಬಡ್ಡಿ ಮುಗಿದ ಮೇಲೆ ರನ್ನಿಂಗ್ ಫೀಲ್ಡ್ ಬಂದಿದ್ದು ಆಮೇಲೆ ಯಾವ ಇವೆಂಟ್ ಮಾಡಿಲ್ಲಲಕ್ ಬರ ಕ ರನ್ನಿಂಗ್ ಒಂದೇ ಅ
ಹೌದ
ಹಾ
ಆದ್ರೆ ರನ್ನಿಂಗ್ ಎಲ್ಲ ಜಾಸ್ತಿ ಇಮೆಂಟ್ ಕೊಡ್ತೀರಿ ಅಂತ ಆಯ್ತು
ಹಾ ರನ್ನಿಂಗ ಅಲ್ಲಿ ಲಾಂಗ್ ಇವೆಂಟ್ ಕೊಡ್ತೀವಿ ಹೆಂಗ ಅಂದ್ರ ಹದಿನೈದುನೂರು ಮೀಟರ್ ಇಂದ ಸಾರ್ಟ್ ನನ್ನ ಇವೆಂಟ್
ಹಾ ಹಾ
ಅಲ್ಲಿ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದು ಆಲ್ಮೋಸ್ಟ್ ಅಲ್ಲ ಲಾಂಗ್ ಟ್ವೆಂಟ ಒನ್ಗೆೇತನ ಹೊಡಿತೀನಿ ಇಪ್ಪತ್ತೊಂದು ಕಿೋೀಟರ್ವಗೂ
ಅ ಪಸ್ಟ್ಲ್ಲಿ ಬಿಡತಾರ ಎಲ್ಲಾದ್ರು
ಹ
ಮಸ್ ಜೀವಂಟಲ್ಲೆ
ಈವೆಂಟ್ ಅಲ್ಲಿ
ಮಸ್ ಜೋಡಂದ್ರ ಅಂದ ಎಲ್ಲರು
ಹಾಫಸ್ಟ್ ಫಸ್ಟ್ ಪ್ರೈಸ್ ಹೊಡೆ್ದೀನಿ ಸುಪೂರ್ ಮ್ಯಾರೇ ತನ್ ಇತ್ತಲ್ಲ ಅಲ್ಲಿ ಹೊಡೆದಿದ್ದೀನಿ
ಹ್ಮ್ ಅತ್ತ
ಮತ್ತೆ ನಮ್ ರಾಯಚೂರಲ್ಲಿ ಹೊಡೆದಿದ್ದೀನಿ
ಆಕ್ಚುಲಿ ಎದ್ರ ಬಗ್ಗೆ ಆತತ್ತು
ಅದನ್ನು ಮ್ಯಾರೆತನ ರಾಯಚೂರು ಮ್ಯಾರೆತನ ಅಂತ ಬಿಡ್ತಾರ
ಹ ಏನ್ ಪ್ರೈಸ್ ಪ್ರೈಸ್ ಏನು ಕಪ್ಪಿಟ್ಟರ ಏನ್ ಅಮೌಂಟ
ಹ ಇಲ್ಲ ಅಮೌಂಟ್ ಇರುತ್ತಾ ಮತ್ತೆ ಮೆಡಲ್ ಇರುತ್ತಾ
ಹಾ ಹಾ ಎಷ್ಟಿತ್ತು ಪ್ರಷ್ಟಯತು
ಯಾಕ ಹಾ
ಅಂದ್ರೆ ಈ ತರ ಗ್ರ ಫೀ ಅಂತ ಬಿಡ್ಬೇಕ್ ಅದಕ
ಹಾ ಫೀ ಫಸ್ಟ್ ಗ್ರೌಂಡ್ ಫೀ ಅಂತ ಇರುತ್ತಾ.
ಹಾ ಹಾ
ಮತ್ತೆ ಒಂದ್ಸತಿ ಒಂದೇ ಡಿಸ್ಟ್ರಿಕ್ ದೋರ್ ಅಂತ ಇರುತ್ತ ಒಂದೊಂದ್ ಸತಿ ಆ ಆಲ್ ಕರ್ನಾಟಕ ಅಂತ ಇರುತ್ತ ಹಂಗ್ ಇರುತ್ತ.
ಹ ಹಾ
ಪಾಂಪ್ಲೆಟ್ ಯಾವ ತರ ಇರುತ್ತೆ ಆ ತರ ನೋಡ್ಕೊಂಡ್ ಹೋಗಬೇಕಾಗುತ್ತಾ.
ಹ್ಮ ಹಾ
ನಾವ್ ಆಲ್ಮೋಸ್ಟ್ ಅಲ್ ಫೇಕ್ ಮಾಡಬಿಡ್ತಿವಿ ಆಧಾರ್ ಕಾರ್ಡ್ ಫೇಕ್ ಮಾಡ್ಕೊಂಡು ಹೋಗಿ ಹೊದ್ಬ್ಡೋದು.
ಅದಕ್ಕೇನ್ ಎಜ್ ಬೇಕಾ.
ಹ ಏಜೇನೊ ಅದೇ ಕನ್ಸ್ಟಿರ್ಡ್ ಆಗಲ್ಲ ಮ್ಯಾರಥನ್ ಓಪ ಓಪನ್ ಮ್ಯಾರಥನ್. ಇಲ್ಲಿ ಆಲ್ ಓವರ್ ಆಲ್ ಓವರ್ ಇಂಡಿಯಾ ನಾ ಮೊನೆ ಹೋಗಿದ್ದೆ ನೋಡು ಅ ಆತರ ಪ್ಲೇಸ್ ಅಲ್ಲಿ ಆದ್ರೆ ಮೊನ್ನೆ ಮೊನ್ನೆ ಆಲ್ ಇಂಡಿಯಾ ಹೋಗಿದ್ದೆ ನಾನು ಆಲ್ ಇಂಡಿಯಾ ಕ್ರಾಸ್ ಕಂಟ್ರಿ ಸೆಲೆಕ್ಷನ್ ಆಗಿತ್ತಾ.
ಹಾ ಹಾ
ಯುನಿವರ್ಸಿಟಿಯಿಂದ ಸೆಲೆಕ್ಷನ್ ಆಗಿತ್ತು ಆ ಸಲೆಕ್ಷನ್ ಆದ್ಮೇಲೆ ಆಲ್ ಇಂಡಿಯಾ ಡೈರೆಕ್ಟ್ ಇರುತ್ತಾ.
ಹಾ ಹಾ
ಪಾರ್ಟಿಸಿಪೇಟ್ ಮಾಡ್ಬೇಕು.
ಹಾ
ಎರಡು ಸಾವಿರ ಜನ ಬರ್ತಾರೆ ಅಲ್ಲಿ.
ಹಾ
ನಮ್ದು ನೂರ ಇಪ್ಪತ್ತೆಂಟನೇ ಪ್ಲೇಸ್ ಆಯ್ತು ಇಂಜುರಿ ಇತ್ತು ಆ ಟೈಮ್ ಅಲ್ಲಿ.
ಹ್ಮ ಹಾ
ನೂರ ಇಪ್ಪತ್ತೆಂಟನೇ ಪ್ಲೇಸ್ ಮಾಡದೆ. ಇಂಜೂರಿ ಇರ್ಲಿಲ್ಲ ಅಂದ್ರೆ ಆರಾಮಾಗಿ ಇಪ್ಪತ್ತನೇ ಪ್ಲೇಸ್ ವರೆಗೂ ತರ್ತಾ ಇದೆ.
ಇಂಜೂರಿ ಏನ್ ಕಾಲ ಆಗಿತ್ತಾ.
ಹಾ ಕಾಲಲೇ
ಹಾ ಹಾ
ಏನ್ ಮಾಡೋದು ಹಂಗೆ ಇಂಜುರಿ ಬಂದ್ಬಿಡ್ತಾವಲ್ಲ ಸಡನ್ ಆಗಿ
ಅದ್ರೆ ರನ್ನಿಂಗ್ ಮಾಡೋ ಟೈಮ್ ಅಲ್ಲಿ ಇಂಜೂರ್ ಆಗಿದ್ದ ಏನೂ.
ಹ ರನ್ನಿಂಗ್ ಮಾಡೋ ಟೈಮಲ್ಲೇ ಆಗಿರೋದು ಅದು.
ಪ್ರಾಕ್ಟೀಸ್ ಮಾಡಾಗ.
ಹಾ ಪ್ರಾಕ್ಟೀಸ್ ಮಾಡೋ ಟೈಮಲ್ಲೇ ಒಂದ್ ಮಲ್ಲಿ ಬಾಯಿ ರೂಟ್ ಅಂತೈತೆ ಆ ರೋಡ್ ಅಲ್ಲಿ ಮಾಡ್ತಾ ಇದ್ದೆ ಫಸ್ಟ್ ಅಥ್ಲೆಟಿಕ್ ಸೆಲೆಕ್ಷನ್ ಕೊಟ್ಟಿದ್ದೆ.
ಹಾ ಹಾ
ಅತ್ಲೇಟಿಕ್ ಯೂನಿವರ್ಸಿಟಿಯಲ್ಲಿ ಯುನಿವರ್ಸಿಟಿಯಲ್ಲಿ ಬೆಸ್ಟ್ ಟೈಮಂಗ್ ಹೊಡೆದಿದ್ದ ಹತ್ತು ಕಿಲೋಮೀಟರ್ ಮೂವತ್ತು ಮೂರು ನಿಮಿಷ ಹೊಡೆದಿದ್ದೆ.
ಹಾ ಹಾ
ಆಮೇಲೆ ಪ್ರಾಕ್ಟೀಸ್ ಮಾಡ್ತಾ ಇದೆ ಕ್ರಾಸ್ ಕಂಟ್ರಿ ಹತ್ರ ಬರ್ತೈತಲ್ಲ ಅದು ಸೆಲೆಕ್ಷನ್ ಕೊಟ್ಟ್ ಆಲ್ ಒವರ್ ಇಂಡಿಯಾ ಹೋಗೋಣ ಅಂತಾ. ಪ್ರಾಕ್ಟೀಸ್ ಮಾಡ್ದೇ ಮಾಡ್ದೆ ಆ ಟೈಮ್ ಅಲ್ಲಿ ಇಂಜೂರಿ ಆಗ್ಬಿಡುತ್ತು ಅದು.
ಹಾ ಹಾ
ಒಂದು ಕಚ್ಚ ರೋಡ್ ತರ ಒಂದ್ ಇದೈತೆ ಒಂದು ಬಂಡೆ ಗಿಂಡೆ ಅದಾವಾ.
ಹಾ ಹಾ
ಆ ರೋಡ್ ಅಲ್ಲಿ ಹೋಗವಾಗ ಸ್ವಲ್ಪ ಮೂಮೆಂಟ್ು ಸ್ಲಿಪ್ ಆಗಿ ಇದಾಗಿ್ಬಿಡ್ತು ಹಂಗಾಗಿ ಕಾಲು ಉಳಗ್ಕ್ ಬಿಿಡ್ತು.
ಹಾ ಹಾ
ಅಲ್ಲಿ ಇಂಜುರಿ ಆಗಿದ್ದು ಆಮೇಲೆ ಸಿಂಧನೂರ್ ಒಂದು. ಐದ್ ದಿನ ಇದ್ದೆ ಹಾಸ್ಪಿಟ್ಲ ಅಲ್ಲಿ ಅಡ್ಮಿಟ್.
ಅಡ್ಮಿಟ್
ಹ್ಮ್ ಐದ್ ಐದ್ ದಿನ ಐತೆ ಅಡ್ಮಿಟ್. ಟ್ರೀಟ್ಮೆಂಟ್ ನಡೀತಾ ಇತ್ತು ಕಾಲ್ದು ಹಾ ಪ್ರೈವೇಟ್ ಇತ್ತು ಸಿಂಧನೋದು.
ಹ್ಮ್ ಹ್ಮ್
ಒಂದ್ ಎಂಟ ಸಾವಿರ ಹೋದವರು ಅಲ್ಲಿ.
ಹಾ ಹಾ
ಎಂಟ ಸಾವಿರ ಹೋದ್ವಾ ಆಮೇಲೆ ಅದ್್ಮ ಆದ್ಮೇಲೆ. ನೋಡ್ದ ಕಮ್ಮಿ ಆಗ್ಲಿಲ್ಲ ಇನ್ನ ಇನ್ನ ಒಂದ್ ಒಂದ್ ತಿಂಗಳು ಹಬ್ಬ ಹಬ್ ಅಂದ್ರೆ ರೆಸ್ಟ್ ಮಾಡ್ಬೇಕಂದ್ರ ಅವ್ರು.
ಹ್ಮ ಹ್ಮ
ಇನ್ನು ನ್ ೈಮ್ರೋದ ಹತ್ತೇಿನ ಹ ದಿನ ಕ್ಯಾಂಪ್ಗೆ ಹೋಗಬೇಕಾಗಿತ್ತು ನಾ ಓರ್ ಇಂಡೇ ಸೆಲೆಕ್ಷನ್ ಆಗಿತ್ತಲ್ಲ
ಹಾ ಹಾ
ಹೋದೆ ಆಲ್ಮೋಸ್ಟ್ ಅಲ್ಲಿ ಕೊಟ್ಟೆ ಸೆಲೆಕ್ಷನ್ ಕೊಟ್ಟೆ ಆರಾಮಾಗಿ ಕ್ಯಾಂಪ ಅಲ್ಲಿ ಓಡ್ದ ಆಮೇಲೆ ಅಲ್ಲಿ ನೋಡ್ದ ಪ್ಲೇಸ್ ಆಗ್ಲಿಿಲ್ಲ ಅಲ್ಲಿ
ಹ
ಆಲ್ ಇಂಡಿಯಾದಲ್ಲಿ
ಅಲ್ಲಿ ಪ್ಲೇಸ್ಗ್ರೆ ಮತ್ತೆ ನೆಕ್ಟ್ಏ ಚಾನ್ಸ್.
ಆಹ್ ನೆಸ್ಟ್ ಆಲ್ ಓವರ್ ಇಂಡಿಯಾ ಆಗಿತ್ತು ಅಂದ್ರೆ ಇಂಟರ್ನ್ಯಷನಲ್ ಇತ್ತು ಇಂಟರ್ನ್ಯಾನಲ್ಗೆ. ಸೆಲೆಕ್ಷನ್ ಆಗ್ತಿದ್ದ ಆರು ಲಕ್ಷ ಬರ್ತಾ ಇತ್ತು ಪ್ರೈಸ್.
ಹಾ ಫಸ್ಟ್ ಸೆಕೆಂಡ್ ಎಲ್ಲಾ ಆರು ಲಕ್ಷ ಬರ್ತಾ ಇತ್ತು.
ಹಾ ಹಾ
ಜಾಬ್ ಕೊಡ್ತಾ ಇದ್ರು ಸೆಂಟ್ರಲ್ ಗರ್ಮೆಂಟ್ಲ್ಲಿ ಟಿಟಿ ಅಂತಾ ಬರುತ್ತಲ್ಲ.
ಹಾ ಹಾ ಹಾ ಹಾ ಹಾ ಹೌದಾ
ಹೌದು
ಅಂದ್ರೆ ಮಿಸ್ ಆಯ್ತು ಸ್ವಲ್ಪ ದರಲ್ಲಿ.
ಅದೇ ಆಮೇಲ್ ಮಾಡ್ಲಾ.
ಹಾ ಹಾ ಸರಿ